ಹಲೋ ಕೆಸ್ತಾ
ಹ್ಮ ಕೇಳಸ ಸರ್ ಕೇಳ್ಸ್ತದಾ
ಈಗ ನಂದು ಪೋಸ್ಟರ್ ಆದಲ್ಲ
ಹಾ
ಈ ಅದೇ ಅದನ್ನ ಬಂದ್ಬಡ್ತ ಅದೆ ಅದ್ ಲಾಕ ಲಾಕ್ ಒಂದ ಲಾ ಪಾಸ್ವರ್ಡ್ ಹಲೋಕ್ ತೇಗ್ಯದು
ಆತ್ ಬಿಡ ನಡತದ ಹಾಕಿರಿನ ಚ ಯು ಪಿ ಐ ಡಿ ಆಲ್ ಅದಕ ಆಗಲ್ಲನಿ ತಾಕ್ ನೋಡೋಲ್ಲಿ ಒಂದೆ ಒಂದೆ ಹಾಕಿದ್ರ ಅಯ್ತು ಒಂದಂದು ಅಕೌಂಟ್ ಹಾಕಿದ್ರ ಆಯ್ತು ಇವಾಗ ಎಸ್ ಬಿ ಐ
ಎರಡ್ಕೊಯ್ ಹಾ
ಅದೇ ಹಾಕಿದ್ರ ಆಯ್ತ್ ನೋಡಮ್ ಪೆ ಟಿ ಎಮ್ ದಾಗ ಬ್ಯಾರೆ ಇರ್ತದ್ ಇದ್ರ ಯು ಪಿ ಐಡಿಲ್ಲ ನನ್ ಯಾವ್ ಆ್ಯಪ್ ತಗಕೇಸಿಂದು ಅದ್ರ ಯು ಪಿ ಐ ಐಡಿ ತಗೊಂಡ ಕೇಸಿಂದ್ ಅದೇ ಆದೃದ್ದೆ ಹಾಕಂಬೇಕ್ ಇವಾಗ್
ಹ್ಮ್ ಸರಿ ಸರಿ ತಗೋ ಆಯ್ಕಿಲ್ಲದವ್ನೋ
ನಾ ಎಸ್ ಬಿ ಐ ಅಕೌಂಟ್ ಹಾಕಿದೆ ಮತ್ತೆ ಕ್ಯಾನ್ಸಲ್ ಮಾಡಿದೆ. ಅದು ಎಸ್ ಬಿ ಐ ಐಡೀ ಆ ಹ ಯು ಪಿ ಐ ಐಡಿ ಹಾಕಿನಿ ಆದ್ರು ಪೆಯಲ್ ಅಬಕು
ಹ್ಮ್
ಮತ್ತೆ ಅದ್ ಕ್ಯಾನ್ಸಲ್ ಮಾಡಿ ಮತ್ತೆ ಕೆನಾರ ಬ್ಯಾಂಕ್ ದಾಕಿ
ಹ್ಮ್
ಕೆನರಾ ಬ್ಯಾಂಕ್ ಬಂದದ್ ಮತ್ತೆ ಹ್ಮ್
ಕೆನರ ಬ್ಯಾಂಕ್ಯಾ
ಹ್ಮ ಮತ್ತೆ ಅದಕ್ಕೆಡ ನಾಕ ನಾಕ ರೂಪ ನಾಲ್ಕ ರೂಪ ಬ ಹಾ ವಿೂಪೇಡ ಆಯಕು ಅದ ಇನ ಬೇರೆದ ಪಿಡಿ ಇದ್ರಾಗ ಬೇರೆ ಅದ ಹ್ಮ ಇಪೇಡ್ ಸೇಮ್ ಇರ್ಬಾರಡ್ದ ಅಷ್ಟೇ
ಹ್ಮ್ ಕಂಗಾನ
ಅಕೌಂಟ್ ನಡೀತಾ
ನಂದ ನಂದ್ ಯಾರತ್ತ ಇದ್ದೀ ನಂದ ಇನ್ನೊಂದ ಇಬೇಡಿ
ಯಾತಗಾಮ ನವ ಯಾಪ್ತಗ ಬೈಟಮ ತಗಾಮ ನಡ ತ ಪೇಟ ತ ಬೇರೆಾವ ನಬ ಗೂಗಲ್ ಪೇ ಪೇಟಿಎಂ ಎಲ್ಲ ಸಾವ ಅಲ ನಿಂದು ಪನ್ ಬೆಷ್ಟತ
ಹ್ಮ ಫೋನ್ ಪೇ ಅಷ್ಟ ಅದ ಗೂಗಲ್ ಪೇ ಯಾರೋ ಮಾಡಿದ್ರರು ಬರದ ಅಷ್ಟ
ಆ ನ ನಾಕ ಬ ನಡ ಗೂಗಲ್ ಪೇದಾಗ ಬೇಾರಿ ಇರ್ತ ನೋಳಿ ಒಂದ್ ನಿಮಿಷ
ಆ ಪೋಸ್ಟ್ ಮ ಪಿನ್ನಟ್ರ ಆಯ್ತತ್ ಪೋಸ್ಟ್ ಇದದು ಪೋ ಪನ್ನ ಪನ್ನಿ ಕಕತದ ಆ
ಗೂಗಲ್ ಪೇ ಅ ಯೂಸ್ ಮಾಡಿ ಗೂಗಲ್ ಪೇಯ
ಹೇ
ಹಾಂ
ಆಯ್ತಾಯ್ತ ಅದರ್ಲಕ್ಕ
ಹ್ಮ್
ಪೋಸ್ಟ್ ಮ್ಯಾನ್ ರಕ್ಕಬ ಪೋಸ್ಟ್ ಯಲ್ಲ ಅ ಬಂದಿ ಬ ಎಂಗ ತಲ್ಲದು ಅದೊಂದು ಅದ ಹಾಕ ಮತ್ತ ಅದು ಅದ ಚಾಡಮ ಅದ ಕೋಲಾಕ
ಎದಕ್ಕ
ಪೋಸ್ಟ್ ಪೋಸ್ಟ್ ಆಫೀಸ್ ಮಾಡಡಿಸಿನ ಸಲ ಎ ಟೈಮ
ಹ್ಮ್
ಅದು ಬಂದೆ ಮ ಒಬ್ಬರ
ಅದು ಮಾಡಿಸತೇ ನೀವಾಗ
ಆಗ್ಣ ಬನ್ನಣ
ಹ್ಮ್
ಅದ್ ಪಿಿಡಬಬೇಕಕ್ಷ್ಟ ಅದ ಯಾತ ಮಾಡೋ ಬೆಂಗಡ್ದಯ್ತರದ ನಾವ್ ಯಾತ ಮಾ ಮಾಡ ತಗಕೊಡಿಿಂದ್ ಕಮ್ಮಿ
ಹ್ಮ್
ಮತ್ತ ಹೇಳ್ದಪ್ಪ ಇಟ್ಕಡ್ತನ್ ಪಿನ ಇಟ್ ಕೊಡಪ್ಪಾರ ಆಯ್ತದತ ಹ
ಪೇಟಿಎಮ ದಾಗ ಒಂದು ಯು ಫಿ ಐಡಿ ಬರ್ತ ಗೂಗಲ್ ಪೇದಾಗ ಒಂದು ಯ ಫಿ ಐಡಿ ಬರ್ತ್ತಾ ಫೋನ್ ಪೇದಾಗ ಒಂದು ಯ ಪಿ ಐಡಿ ಬರ್ತ ಸೇಮ್ ಅಕೌಂಟ್ ಯಕ ಅಕೌಂಟ್ ಸೇಮ್
ಹ್ಮ್
ಯು ಪಿ ಐ ಎಷ್ಟು ಸಿಮ್ ಬರ ಎಷ್ಟು ಬೇರೆ ಬರ್ತದ ಅದು ಹಾಕ್ಬೋದು ಸೇಮ್ ಮಾಡಿ ಗೂಗಲ್ ಪೇ ಡೌನ್ಲೋಡ್ ಮಾಡಿ ಫೋನ್ ಪೇ ಡೌನ್ಲೋಡ್ ಮಾಡಿ ಹಾಕ್ ಒತ್ತ ಒಂದು ಅಕೌಂಟ್ ನೋಡಿದ ನೋಡಿವ
ಹ್ಮ್ ಹ್ಮ್
ಬಂದಾಗಂತ ಗೂಗಲ್ ಪೇ ಡೌನ್ಲೋಡ್ ಮಾಡ ನಾವ್ ಹೇಳ್ದ ಮಾಡಂಗತ್ತರ್ ಮಾಡ
ಅ ಬಂದ ಆಕೋ ತರ ಆಲ್ಲದೆ
ನೋಡ ಯಾಕ ಗೋಗಲ್ ಪ್ಯಾದ ನಿಂಬಲ್ಲಿ ಇವಾಗ
ಎಲ್ಲಪ್ಪ
ಗೂಗಲ್ ಪೆಟಿಎಂ ಆತ ಅಪ್ಡೇಟ್
ಎಲ ತೋಂದ ಬಿಟ ಪೆಟಿಎಂ ಇಲ್ಲ ಗೂಗಲ್ ಪೇ ಇಲ್ಲ
ಈಗ ಯಾಕೆ ತೆಗ್ದ್ ಇಟ್ಟಕ ಅಷ್ಟೇ ನ ಬಂದು ಓಪನ್ ಮಾಡಿ ಕೊಡ್ತನ
ಅವ್ರ ಮಾಡ್ಬೋದಲ್ ಅಕ್ಕರ
ಏ ಅದ್ರಾಗ ಏನ್ ಮಾಡ್ತಲ್ಲೆ
ಅಲ್ಲ ಇದ ಮತ್ತೆ ಮಾಡಬೇಕಾದ್ರನು
ಏನು ರೊಕ್ಕ ಬೇರದಾಗ ಬೇರೆಯವರಿಗೆ
ಹಾ
ಅದ್ರ ಏ ಒಂದು್ ಫೋನ್ ಪೇದಾಗ ಮಾಡಿದ್ ಪೆಟಿಎಂ ದಾಗ ತೋರ್ಸಲ್ಲ ಇವಾಗ ಗೂಗಲ್ ಪೇ ಮಾಡತ್ ನೋಡು
ಹ್ಮ
ಅದು ಪೆಟಿಎಂ ಫೋನೆಪೇದಾಗ ಮಾಡ್ತಾರಾ
ಹಾ
ಮಾಡ್ಬೋದು ಅವ ಯದಕ್ಕಾದ್ರ ಮಾಡ್ಬೋದಲಿ ಅಕೌಂಟಿಗೆ ಅಷ್ಟೇ ಒಂದ ಒಂದ ಕೈ ಅಂದ ತೋರ್ಸ ಮಾಡ್ಸಿದ ಒಂದ್ ವಸತಿ ಪೇಟಿಎಂ ದಾಗ ಮಾಡಿದ್ದು ಫೋನೆಪೇ ತೋರ್ಸಲ್ಲ ಫೋನೆಪೇ ದಾಗ ಮಾಡಿದ್ದು ಪೇಟಿಎಂ ತೋರ್ಸಲ್ಲ ಅಷ್ಟೆ ಮಾಡಿದೆ ಎಲ್ಲ ಓದ್ತಾವ ಅಮೌಂಟ್ ಸೇಮ್
ಹ ಹೌದಾರ ಮೂವತ್ ರೂಪಾಯಿ ಸಿಗಬಕಲ್ಲ ಪೋಸ್ಟ್ ಮನ್
ಹ್ಮ್ ಹ್ಮ್
ಪೋಸ್ಟ್ ಆಫೀಸ್ ಎಟಿಎಂ ಮಾಡಿಸಲಾ
ಹ್ಮ್
ಮ್ಮ ಆಗ ಇರ್ಲಕ್ಕ ಯೂಸ್ ಆತದ ಮುಂದೆ ಬಾಳ್ ಯೂಸ್ ಆತದ ಯಾಕಂದ ರಕ್ಕ ಕಟ್ಟ ಆರದಕ್ ಬಾಳ ಅದಕ್
ಹ್ಮ್ ಕಟ್ಟಾಗಲ್ ಇಲ್ಲಿ ಕಟ್ಟಾಗಲ್ಲ ಸ್ವಲ್ಪ ಕಟ್ಟತ್ತ
ಹ್ಮ ಅದ ಅದ ತಗಟ್ ಬಿಡು ಅ ಇರ್ಲಕ್ಕ ಮಾಡಸ ಮಾಡ್ಸ ಅದ ಮಾಡ್ಸಿದ ಆಯ್ತ ಪಟ್ಟವತ್ ಅದ್ನ ಹೆಂಗ್ ಮಾಡ್ತ ಮಾಡ ಮಾಡದ ಕ ತಸ್ಬೇಕಕ್ ತಕ್ಷಣರ್ ಅದಕ್ಕೆ ಹಾಕ್ಸ್ಬೇಕು ಪಕ ಮಾಡಿದಾನ ನೀ ನನಗ ಅದಕ್ ಮಾಡ್ಸಿ ಪರ
ಹ್ಮ್ ಅದ ಏನ್ಯಾಗಿದೆ ಹೇಳ ಆಗ್ಬದಲಾ ಏನ್ಯಾಗಿದೆ
ಲಾ ಪಿನ್ನಿಡ ಅಂತ ಹೊಸ ಪಿಡ ಅಂತ ಪಿ ಯಾವಡ ಹೋಯತ್ ನನಗೆ
ಪಿನ್ನ ಯಾವ್ದ್ ಇಡಬಕ್ ಅಂತ ಗೊತ್ತಿಲನ
ಹ್ಮ ಫಿನ್ನಡಬೇಕಾರ ಅದು ಕಾ ಕಾಣಮಲೆರ್ತದು ಅದೇ
ಅದು ಅಕೌಂಟ್ ನಂಬರು ಮತ್ತೆ ಅದ್ರದ್ದ ಐ ಡಿ ಓತದಲ್ಲ
ಪಟ್ಟ ಕಾಲವ ಅದು ಹೆಂಗ್ ಮಾಡ ರಹ ಕೆಲಸ.
ತೋ ಒಂದ್ ಫೋಟ ಆಗ್ತಿನೋಡಬೇಕಾದರೆ ಅದ್ರಂಗ ನಾವೆ ನೋಡು. ಅದ್ರ ಮ್ಯಾಗ ನಂಬರ್ ಇರ್ತದಾ.
ಹ್ಮ
ಹಾ ಐದ್ ನೋಡಿದ.
ನೋಡಣ ಹಾಕ್ ಹಾಕೋಣ ತೋರ್ತಸ್ತೀನಿ ಹಾಕೊಂಡ್ ಹೋಗ್ತಾನೆ ಪೋಸ್ಟ್ ಮ್ಯನ್. ಹ
ಹಾ ಅಷ್ಟೇ ನಮ್ಮಪ್ಪ ಯಾವಾಗ ಹೋಗ್ತಾನೆ, ಲಾಸ್ಟ್. ನಂಬರ್ ಇಲ್ಲ ಅಕೌಂಟ್ ನಂಬರ್ ಇದರ ಬರ್ತವ ಬಂದ್ರೆ.
ಹ್ಮ್ ಹ್ಮ್ ಇಲ್ಲ ಎ ಟಿ ಎಂ ಪಿನ್ ಇಟ್ಟಿಲ್ಲ ಅನ್ಲ.
ಅಲ್ಲಿ ಒಂದ್ ಕಫೋಡ್ ಹಾಕ್ಕೊಂಡು ಎಡ್
ಲಾಕ್ ಹಕ್.
ಜಸ್ಟ್ ಸ್ಟೇಟಸ್ ಕೊಡಕ್ ಹತ್ತಿ.
ಹೌದಿಲ್ಲ
ಹ
ಸ್ಟೇಟಸ್ ಹಾಕು.
ಬಂದ್ವ.
ಇನ್ನ ಬಂದಿಲ್ಲ. ಬಿದಲ್ ಮಾರಕ್ಕೆ.
ಹ್ಮ್ ಬಂದು ತೋಳೊ.
ಚೆಳಗ ಅದದ ಕಸ್ಟಮರ್ ಐಡಿ ಅಕೌಂಟ್ ನಂಬರ್ ಅವ ಯರಡ ಇದ್ರು ಸಾಕು.
ಮ್ಯಾಗಿ ಆ ಆಡ್ರ ಬರ್ಲಿ ಅಕೌಂ ಅಕೌ ನಂಬರ್. ಕಸ್ಟಮರ್ ಐಡಿ ಆಯ್ತ ನಿಂದು ಡೇ ಆಫ್ ರ್ತ್ ಆಧಾರ್ ಕಾರ್ಡ್ ನಂಬರ್ ಇದ್ರೆ ಸಾಕು ಏನ್ ಬೇಕಾಗುತ್ತೆ ಫೋ. ಮದಾಗ ಮಾಡ್ಬೇಕ್ರ ಅದೇ ಕಾಡ್ಬೇಕಾದ ಬಿಟಿ. ಆಯ್ತ ಫೋನ್ ಪೇ ದಾಗ ಮಾಡ್ಬೇಕಾದ್ರೆ ಕಾರ್ಡ್ ಬೇಕು ಫೋನ್ ಪೇ.
ಹ ಹ್ಮ್ ಹ್ಮ್
ಗ ಮಾಡಕಂದ್ರ ಅಕೌಂಟ್ ತೆಗಿಬೇಕಂದ್ರ ಅದು ಈ ನೋಡು ಅದಕ್ಕ ಅದ್ರ ನಂಬರ್ ಆಗದ.
ಹ್ಮ್
ಅಂತದ್ ಬೇಕು ಅದು ಈ ಸೇಮ್ ಇದೆ ಕಾಡಂಗ ಅದ ಅದ್ರಂಗ ಬೇಕು. ನೀ ಯಾಪ್ ಇ ಅದು ಯಾಪ್ ಬರ್ತ ಐ ಬಿ ಪಿ ಅದ ಆ್ಯಪ್ ಬರ್ತದ ಅದ್ರುದ ಅದ್ನಕ ಸೇಮ್ ನಂಬರ್ ಯಾವ್ದ ಅದ ಒಂದು ಅದ. ಅದ್ನ ಅದ್ ಹಾಕ್ಬೇಕಂದ್ರೆ ತೆಳಗಿಂದಿರ್ಬೇಕ ಎರಡು.
ನೋಡಿಗ.
ಹಾಕ್ ನೊಡ್ ಮಾಕ್.
ಅಂಬಲ್ ಅಂಬಲಿ ತನ್ನಳ್ಳದು.
ಬರೆ ಕಾಡ್ ಇದ್ರ ನಡ್ಯಲ್ಲ ಬರೆ ಕಾಳ ನಮ್ ಆಯು ನಮ ಕಾಕ ನಮ್ ಕಕ್ಕಿದ ಇಲ್ಲ ಕಾರ್ಡವ್ ಬರೆದ ಅಕೌಂಟ್ ನಂಬರ್ ಅದು.
ಬರ ಕಾಡ ನ ಬರಿ ಕಾ ಮಾಡಣ ಕಾಡ ಹೊಡ ಆಯತಲ್ಲ ಆತ ಅತ್.
ಹಾ ನೋಡ ಮಾಕ್.
ಅವೌತ್ ಹೆಂಗ ಮಾಡ್ತವ ಅಂದ್ರ ಕಡ್ತಳ ಕಾಡ ಮಾಡ್ತ ಪ ಕಾಡ ಮಾಡ ಏನ್ ಹಂಗೆ.
ಇಲ್ಲ ನ ಬೇಕಿದ ಕಾಡ್ಗ ನೋಡ ಮ್ಯಾಗ ಬರ್ದಾರ ನಮ್ಮ ಅ ಕಾಡಿಗೆ ನಂಬರ್.
ಹಂಗ ಬರ್ದ್ರು
ಏ ಅಲ್ಲ ಅಲ್ಲ ಅದು ಫುಲ್ ಮ್ಯಾಗ ಕಸ್ಟಮರ್ ಐಡಿ ಐಡಿ ಬರ್ದನ ನೋಡ ಮ್ಯಾಗ ಕಾಣಲ್ಲದು ಫುಲ್ ಕಾಣಲ ಮ್ಯಾಗ ಕೆಂಪು ರೆಡ್ ಕಲರ್ದಾಗದ ಅದೇಕಲರ ಅದೇ ಕಲರಾದ ರೆಡ
ಸ ಅಪ್ಪ ನಂದು ಸಿಗದಿಲ್ಲ ಇಲ್ಲಿದಾ ಯಾವ್ದಳ ಆಗ್ತ ನಿನಗ
ಅದ್ರವೇನ್ ಯಾವ ಅಕೌಂಟ್ ನಂಬರ್ ಅದು ಪಾಸ್ಬುಕ್ ಎನ್
ಹ್ಮ್ ಹಾವ
ಇವು ನೌವನ ನಿಲ್ದಣ ಗಿಂಡಿ ನಿಲ್ದಣ ಗಿಡ ಎಸ ಇ ಮಸ ಎಲ್ಲಿ ಬೇಕ ಅಲ್ಲೇ ನಿಲ್ದಣ್ಣ ಗಿಂಡಿ ಆವಲೆ
ಹಿಂಗೆ ಆವಪ್ಪಾ ನಮ್ಮ ಬಲ್ಲಿ
ಹ ಹ ನಡೀತದ್ದ ಹೆಂಗಿದರನಾ ಫೋನ್ಪೇದ ತಗ ನಡೀತ ನಡೀತು ಈಗ ಇದರಾಗ ತಗದಗದು ಒರಿಜಿನಲ್ ಕಾರ್ಡ್ ಬಂದಧ ನಿನಗ ಇಂಥದ
ಕಾ ಹ ಕಾರ್ಡ್ ಬಂದಿರಬೇಕ
ಬಾ ನಿಮ್ ಬಲ್ಯಾದ
ಕಾರ್ಡ್ ಹೆಂಗ ಓಟ ಇದು ಅ ಇದು ಪೋಟಂತರಾದ ನಂಬಲಿ ಇರೋದು
ಹ್ಮ ಕಾರ್ಡಾದ ಇಲ್ಲ ನಿಮ ಬಲ್ಲಿ ಮತ್ತೆ ಎಲ್ಲಿ ಇಟ್ಟಿಲ್ಲ ಕಾರ್ಡ್ ಬಂದದಿಲ್ಲ
ಕಾರ್ಡ್ ಮನೆಗ ಇರ್ಬೇಕಾದ್ರ ಈಗ ಓಟ ಯಾವ್ದ ಹಾಕ್ಬೇಕೇಳ ಇದ ಯಾವ ಇದ ಹಾಕ್ಬೇಕಾನದು ಅದೇ ಮಾಳ ನೀರ ಹೋಡ್ಯಾಕ ಇಲ್ಲಿ ಒಟ್ಟ ಆತ ಹ್ಮ ಆ ತಾಳು ಏನಾಕ್ಬೇಳ ಅದ್ರೊಳಗ ಫಸ್ಟ್ ತಾಳತಾಳ ನೆಕ್ಸ್ಟ್ ನೆಕ್ಸ್ಟ್ ಹೇಳಕೂತಿ ತಾಳ
ಹ್ಮ ಹೋಗ ಅದು ಇದಕ್ ಹೋಗ ಹೇಳ್ತಿನಿ ಅಕೌಂಟಿಗಿ
ಅಕೌಂಟಿಗ್ ಹೋಗಿಸಿಯಲ್ಲಿ ಮಂತ್ ಅದಲ್ ಮಂತ್ದ್ರಗ ಏರ್ದಲ್ಲ ಈ ಜೀರ ಆಡಪ್ಗ
ಹಾ
ಇಪ್ಪತ್ತೆಂಟ ಆಕ್ಬೇಕಿಲ್ಲ
ಲಾಸ್ಟ್ ಆದಲ್ಲ ಜೀರೋ ಸಿಕ್ಸ್ ಜೀರೋ ನೈನ್ ಅದೂಂದು ಅದೊಂದು ಮಂತ್ ಇದ್ರದು ವಾಲಿಡಿಟಿ ನಂಬರ್
ಹ್ಮ್ ಹ್ಮ್ ಸರಿ ತಗೋ ಇಡ್ಲಾ ನಾ ಇಡ್ತಿ ತಾಳು ಮತ್ತು ಹಚ್ಚತಿನಿ ಇಡ್ಲಾ
ಹಂಗೆ ಫೋನ್ ನ ಬರ್ಲ ನೆಟ್ವರ್ಕ್ ಬರಲೇನ
ಅಂಗಲ್ಲಾ ಇಡುತ್ತಿನಿ ನೋಡಿ ಈಗ
ಸರಿ ಸರಿ ಇಡುಡು
ಹಾ